ಗತಾನ
ಹ್ಮ ಆರಾಮಿದೀನಪ್ಪ ನೀ ಆರಾಮಿದ್ಯಾ
ಹ್ಮ್ ನಾಗದನ
ಹೌದಾ ಇದು ಏನೋ ಒಂದು ಈ ಒಂದ ವಿಷ ನಿನ್ನ ಹತ್ರ ಹೇಳ್ಪಟ್ಟೆ ನಾನು
ಹ್ಮ ಹೇಳಿ ಏನು
ಹೌದಾ ಏನ್ ಮನೇ ಮೂಊರಲ್ಲಿ ಹಬ್ಬ ಆಯ್ತ ಅಂತ ಯಾವ ಹಬ್ಬ ಅದು ಏನೋ ಗ್ರಾಂಡ್ ಆಗಿ ಮಾಡ್ತಾರಂತ ಮೂಊರಲ್ಲಿ ಹಬ್ಬ ಅದು
ಅದ ಅಲ ಅಬ್ಬಾ
ಮೊರಂನಾ
ಹ ಮ ರಾಮ
ಅಂದ್ರ ಯಾವ್ತರ ಮೋರಮ್ಮ ಅಂದ್ರೆ ಯಾವ್ತರ ಇರ್ತದ ಹಬ್ಬ
ನೀವು ಮಾಡಿಲ್ವಾ
ಇಲ್ಲ ನಮ್ ಕಡೆ ಇಲ್ಲಿ ನಾ ಬೆಂಗ್ೂರ್ ಅಲ್ಲ ನಮ್ದು ಕೊಖರಗ ಉತ್ಸವ ಮಾಡೋದು
ಹಲೋ ಹಲೋ ಹಲೋ ಹಲೋ
ಹಲೋ ಹಾ ಕೇಳಸ್ತಿದ್ದೀಯ ಹ
ಕೇಳ್ತಿದ್ದಿಯೆ ಅದು ಮೋಹರಂ ಅಂದ್ರೆ ಯಾವ ದಸರಾಬ್ಬ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಹೇಳ್ತಿರಾ ನಮಗೆ ಅಂದೆ.
ಅದೇ ನಿಮ್ ಗೊತ್ತಿಲ್ವಾ ಏನಂದ ನಿಮ್ಮ್ ಊರ ಅಲ್ಲಿ,
ಇಲ್ಲ ಇಲ್ಲ ಇಲ್ಲ ನಮ್ದು ಬೆಂಗಳೂರ್ ಅಲ್ವ ಬೆಂಗಳೂರ್ ಸೈಡಿ ಆ ತರ ಈ ತರ ಮಾಡಲ್ಲದು
ನಮ್ಮೂರ್ ಸೈಡ್ ಅಂತ ನೋಡಪ್ಪಾ ಫುಲ್ ಗಿಚ್ಚಗರುತ್ತೆ ಒಂದೊಂದ್ ವಾರ ಮುಂಚಾನೇ್ಮ ದೇವ್ರ ಹಟ್ಟಿಗೆಸ ಜಗ್ಗಿ ಕುಣಿತಾರೆ ಹೆಜ್ಜೆ ಹಾಕ್ತಾರೆ ಹೆಜ್ಜೆ ಅಂತಾರೆ ಅದಕ್ಕೆ ಹ ನಡವರ್ಕ ಕಟಿ ಕಟಿಗಳು ದೊಡ್ಡ ದೊಡ್ಡ ಕಟಿಗಳು ತಂದಾಕ್ತಾರೆ ಅದನ್ನ ಹಗೆ ಬೆಂ ಅಕಲ್ ಹೆಂಗೆ ಒಬ್ಬೊಬ್ರು ದೇವ್ರು ಬರ್ತದೆ ದೇವ್ರಿಗೆ ಅವ್ರರಿಗೆ ಬೆಂಕಲ್ಲಿ ಓಡಾಡ್ತಾರೆ ಅಲ್ಲೇ ಒಬ್ಬೊಬ್ಬರು ಅಲ್ಲೇ ನಮಾಜ್ ಮಾಡ್ತಾರೆ ಬಾಳ ಫುಲ್ ಗ್ರ್ಯಾಂಡ್ ಆಗುತ್ತೆ ಹೋಗೋ ಟೈಮ್ಗೆಈ ಸ ಜೂಸಹಾದ್ರು, - ಪೂರ ಫುಲ್ ರಶ ಇರುತ್ತೆ ಬಾಳಂದ್ರೆ ಬಾಳ ಗ್ರ್ಯಾಂಡ್ ಆಗುತ್ತೆ ಈ ತರ.
ಹ್ಮ್, ಹ್ಮ್, ಹೌದಾ, ಹ್ಮ ನಂಬಲ್ಲಿ ಅಂದ್ರೆ ಪರಿಷಿ, ಅಂತ ನೋಡಿದ ಪರಿಷ ಅಂತ ಉತ್ಸವ ನಡಿಯುತ್ತೆ ಒಂದು. ಮತ್ತೆ ಕೊರಗ ಉತ್ಸವ ಅಂತ ನಡೀತೆ.
ಹಾ,
ಹಾ, ಇಷ್ಟೆಲ್ಲಾ ನಡೀತೆ ನೋಡ ಜಾತ್ರೆ ನಮ್ ಭಯಂಕರ ಆಗುತ್ತೆ. ನಮ್ ಊರಲ್ಲಿ ಜಾತ್ರೆ
ಹೌದಾ, ನಮ್ಮೂರ್ ಲ್ಲಿ ಜಾತ್ರೇನಅಷ್ಟಕ್ ಆಗುತ್ತೆ ಬಿಡು. ಆದ್ರೆ ಇದು ಅಲಯಹಬ್ಬ ಜೋರ್ ನಡತೆೆ ಮತ್ತ ಇನ್ನೊಂದು., ನಮ್ದು ನಮ್ಮ್ ಮಂದೇಲ್ಲ ಗರ್ಪಟ್ಟಿ ಅಂತ ಮನೆಯಲ್ಲಿ ಒಂದ್ ಯಾವಾಗ ಐದ್ ವರ್ಷ ಕೊಮ್ಮೆ, ದೇವ್ರ ಮಾಡ್ತೀವಿ ಬ್ಯಾಟಿ.
ಹೌದಾ, ಹಾ ಹ ಬೇಟೆ ಮಾಡ್ತೀರಾ ಅಂದ್ರೆ ಬಾಡ್ ಊಟನಾ ಬಾಡ್ ಊಟ. -
ಹಾ, ಹ ಅದು ಪೂರಾ ಫುಲ್ ಗ್ರ್ಯಾಂಡ್ ಅದು. ಎರಡು -ಎರಡು, ಮೂರು ಹ ಮೂರ್ -ಮೂರು, ಹಾ, ಐದ್ ವರ್ಷಕ್ಕೊಮ್ಮೆ ಮಾಡ್ತೀವಲ್ಲಾ ಆದ್ರ ಸಲಗೆ.
ಹ ಹೌದಾ, ಮತ್ತೆ ಹಬ್ಬುಗೆ ಬನ್ನಿ ಬನ್ನಿ ಅಂತ
ಕರೇಮ್ ತಗೊಬ್ರೋ ಇವವಾಗಿನ್ನ ಇನ್ನ ಎರಡ್ ವರ್ಷ ಇದೆ.
ಏನೇನ್ ಬ್ರೋ ನೀವೇನ್ ಅಲ್ಲ ನಾವ್ ಹೇಳಿದ್ಮೇಲೆ ಅಂತೀರ ಬನ್ನಿ ಅಂತ.
ಅಯ್ ಹಂಗೇನ ಇಲ್ಲ. ಕರೀತಿದೆ ಇವಾಗ ಎಷ್ಟು ಪರಿಚಯ ಆಗಿನೆ ಒಂದು ವರ್ಷ ಆಗಿದೆ. ಇನ್ನ ಐದ್ ವರ್ಷ ಬೇಕಲ್ವಾ ಮಾಡಕ್ಕೆ, ಎಯ್ ಬರ್ತಿತ್ ನಿಮ್ಮ ಕಡೆ
ಹಾ,
ಬರ್ತೀನಿ ಬರ್ರಿ ಬರ್ರಿ ಕರ್ತೀನಿ. ಕ
ಹಾ ಕಲ್ಚರ್ ನಿಮ್, ಕಲ್ಚರ್ ತುಂಬಾ ಚೆನ್ನಾಗಿರ್ತಪ್ಪಾ ಅದೆಲ್ಲಾ ಎಲ್ರೂ ತರ ಒಂದು ನೃತ್ಯ ಮಾಡೋದು ಎಲ್ರು ಜೋಡಿ. ಹಾ, ನಿಮ್ದೇ ಆದ ಒಂದು ಸಂಪ್ರದಾಯ ಇದೆ. ಹಾ, ಸಂಪ್ರದಾಯ ನೋಡಿದ್ದೀನಿ ನಿಮ್ ಚೆನ್ನಾಗಿದ್ದೇ ನಿಮ್ ಸಂಪ್ರದಾಯ.
ಹ್ಮ್, ನಮ್ದು ಒಂದೇ ಒಂದು ಕಲಾ ಒಂದೇ ಡ್ರೆಸ್ ಹಾಕೊಂಡಿರ್ತಾರೆ. ಒಂದೇ ಥರ ಸ್ಟೆಪ್ ಆಕ್ತಾರೆ.
ಹಾ, ಅದೇ ನನ್ ತುಂಬಾಷ್ಟ ಆಯ್ತು ಎಲ್ಲಿ ಅಂದ್ರೆ ಒಂದ್ಸತಿ ನಾಆಕಡೆ ಬಂದಿ ದೆ. ಉತ್ತರ ಕರ್ನಾಟಕ ಸೈಡು
ಹ್ಮ್, ಅಲ್ಲೇ ನೋಡಿದ್ದೆ. ಚೆನ್ನಾಗ್ ಆಕ್ತಾರೆ ಅದು ಏನೋ ಎಲ್ರೂ ಜೊತೆ ಹಿಂಗ ನೃತ್ಯ ಮಾಡೋದು.
ಹ್ಮ್, ಹೌದು ಹ್ಮ್ ಈ ಕಡೆ ಬಾಳ ಈ ಕಡೆ ಎಲ್ಲ ನಮ್ಮ್ ಕಡೆ ನಮ್ಮಂದಿಯವರು ಉತ್ತರಕರ್ನಾಟಕದ ಸೈಡ್,
ಹ್ಮ್, ಹ್ಮ್,, ನಿಮ್ಗೆ ಬರುತಹೆಜ್ಜಾ ಹಾಕಕ್ಕೆ.,
ಹ್ಞ ಬರುತ್ತೆ ನಮಗೆ..
ಹ್ಮ್, ನಮ್ ಫ್ರೆಂಡ್ ಒಬ್ಬ ಇದ್ದ ದಿನೇಶ್ ಅಂತ ಅವನು ಒಂದ್ಸತಿ ನಮ್ ಕಾಲೇಜ ಅಲ್ಲಿ ಯಾವ್ದ ಒಂದು ಒಂದು ಪ್ರೋಗ್ರಾಮ್ ಇಟ್ಟಿದ್ರು
ಹ ಹಾ
ನಜ್ಜ ಆಕಿ ತೋರ್ಕ
ಹೌದಾ,
ಹ್ಮ್,
ನಾವ ಆಕ್ತಿವಪ್ಪಾ ನಮ್ಮೂರಲ್ಲಿ ಎಲ್ಲಾ ಪ್ರತಿಯೊಬ್ಬರು ಎಲ್ಲಾರ ಆಕ್ತಾರೆ ಹೆಜ್ಜಾ.
ಹೌದಾ..
ಹ್ಮ್.. ಭಾಳ ಇಷ್ಟ ಬಿಡ ಅದು ಹೆಜ್ಜೆಕ್ಬೇಕಂದ ಕುಣಿ ಎಷ್ಟು ಕುಣಿಬೇಕೇಕ ಅಷ್ಟು ಭಾಳ ಇಂಟ್ರೆಸ್ಟ್ ಬರ್ತೀವಿ.. ನ ಹ್ಮ್..
ಹ್ಮ್.
ಅಲ್ಲ ಸಾಕಕ್ ಸಾಕ ಆದ್ರೂ ಕೂಡ ಕುಣಿಬೇಕು.. ಬಂತ ಅನ್ಸುತ್ತೆ ಅದು ಏನ್ ಮಾಡ್ತ ಅಷ್ಟು ಇಂಟ್ರೆಸ್ಟ್ ಬರ್ತಿರ್ತೆ ಅವವತ್ತು..
ಹ ಅಂದ್ರೆ ಎಲ್ರುೂ ಎಲ್ರುೂ ಮಾಡ ತಾನೆ ಅದು.. ಅಂದ್ರೆ ಅಂದ್ರೆ ನೀವು ಮತ್ತೆ ಮಹಿಳೆಯರು ಮಹಿಳೆಯರು ಪುರುಷರು ಕೂಡಿ ಮಾಡೋದು ಇಲ್ಲಿ ತಾನೇ ಅದು..
ಹಾ ಹೌದ ಒಬ್ರನು ಮಾಡ್ಬೋದು ಇಲ್ಲ ಹುಡುೂರು ಹುಡರು ಮಾಡ.. ಕೊಬೋದು ಅನಲ್ಲ.
ಹೌದಾ..
ಹ್ಮ್..
ಎಲ್ಲ ನೋಡಿದ್ದೀ ಚನ್ನಾಗ್ ಮಾಡತೀರಪ್ಪಾ ನೀವು ನೃತ್ಯಮ ನೃತ್ಯ ನೋಡಕ್ ಎರಡ್ ಕಣುಣ ಸಾಲ ಅಷ್ಟ ಚನ್ನಾಗ್ ಮಾಡತ.. ರ ಆ ಸಂಪ್ರದಾಯ ಇನ್ನೂ ನೀವು ಬಿಟ್ಟುಕೊಟ್ಟಿಲ್ಲ. ಅದು ಸಂಪ್ರದಾಯದಲ್ಲಿ ನಿಮ ಸಂಪ್ರದಾಯದಲ್ಲಿ ಅಂದ್ರೆ ಒಂ ತರ ವಸ್ತ್ರಾನೇ ಬೇರೆ ಇರುತ್ತೆ ಅದು.. ಆತರ ಯಾಕೆ ಎಲ್ಲಾ ಈಐತಿ. ಈ ಕಡೆ ಈ ಕಡೆ ಕನ್ನಡಿ ಇರೋದು ಅಂದ್ರೆ ದುಡ್ಡು ಇರೋದು..
ಹೌದು ಆ ತರನೇ ಇದೆ ನಮ್ದೆಲ್ಲಾ ಅದು ವಿಚಿತ್ರ ಇದೆ ನಮ್ದೆಲ್ಲ..
ಅಂದ್ರೆ ಅದಕ್ಕೆ ಆ ಬಟ್ಟೆ ಏನಂತಂತೀರಾ ನೀವು..
ಪೇಟೆ ಅಂತೀವಿ ಅದು ಅದು ಅಂದ್ರೆ ಹ್ಮ್ ಅದು ನಿಮ.. ಗೊತಾಗಲದು ಅಷ್ಟು ಜಲ್ದಿ..
ಹ್ಮ್ ಹೌದಾ ಎಲ್ಲ ನೋಡಿದೀನಿ ನಿಮ್ ಕಲ್ಚರ್ ಬಿಟ್ ಕೊಡಲ್ ನೀವು ಯಾವಾಗಾದ್ರು.. ಯಾರ ಯಾರು ಕೂಡ ಹೊರ್ತ ಹ ಎಲ್ಲೇ ಹೋಗ್ಲಿ ನೀವು ಒಗ್ಗಟ್ಟ.. ಒಗ್ಗಟ್ಟಗಿಆಗಿರ್ತೀರ ಒಬ್ಬೊಬ್ರು ಇರಲ್ಲ ನೀವು..
ಹ್ಮ್ ನಮ್ ಕಡೆ ಎಲ್ಲಾ ಒಗ್ಗಟ್ಟಪ್ಪಾ ಯಾವ್ದೇಏನೋ ಒಂದು ಮೀಸಲಾತಿ ಗಿಸಲಾತಿ ಇತ್ತ್ರ ಎಲ್ಲ ನಮ್ಮ್ ಕಡೆ ಎಲ್ಲ.. ನೋಡಿದ್ದಲ್ಲ ಬೆಂಗಳೂರಲ್ಲಿ ಎಷ್ಟು ಇದಾಗಿತ್ತಲ್ಲಾ ಮಿಸಲಾತಿಗೋಸ್ಕರ..
ಹ್ಮ್ ಅದೇ ನೋಡಿದ್ದೀನಿ ತುಂಬಾ ನಿಮ್ಗ್ ಒಗ್ಗಟ್ಟ ಆಗಿರ್ತೀರಾ ನೀವು ಯಾವಾಗ್ಲೂ..
ಹ್ಮ್ ನಮ್ಮಂದಿ ಎಲ್ಲೆಲ್ಲ ಒಗ್ಗಟ್ಟು ಇವಾಗ ಇವಾಗೆಲ್ಲ ವರ್ದ ಇವಾಗ ಮದುವಿ ಮಾಡ್ಕೊಂಡ್ ಹೋಗ್ತಾರಲ್ಲ.. ಪ್ರದಕ್ಷಣಗೋಸ್ಕರ ಇವಾಗೆಲ್ಲ ಸ್ಟ್ರೈಕ್ ನಡೀತಾ ಇದೆ ಇವಾಗ ನಮ್ಮಂದಾಗ..
ಹ್ಮ್ ಹ್ಮ್ ಹ್ಮ್..
ಅಷ್ಟೇ ಇವಾಗ ಅಂದ್ರೆ ಬಡುರು ಇರ್ತಾರೆ ಒಬ್ಬೊಬ್ಬರು ಅಲ್ಲಿ ಅವರು.. ಅವ್ರ ಮನೇಲಿ ಒಂದಿಬ್ರು ಮೂರು ಎರ ಮಕ್ಕಳ ಇರ್ತಾರೆ ಒಬ್ಬ್ರ ಮದುವೆಮಾಡಿಬೇಕಂದ್ರೆ ಇವಾಗ ಎಷ್ಟು.. ಷ್ಟ ಅಂದ್ರೆ ಒಂದು ಎಂಟರಿಂದ ಒಂಬತ್ ಲಕ್ಷ ಸಾಲ ಆಗುತ್ತೆ ಅವ್ರಿಗೆ ಒಂದ ಮೂರ್ ನಾಕು ಲಕ್ಷ ಆಗ್ಬೇಕು ಮೆ.. ಮತ್ತ ಹ್ಮ್ ಅದು ಸಾಮಾನ ಇದು ಸಾಮಾನ ಬೈಕ್.. ಹಂಗ ಅಂತೇಳಿ ಎಂಟು ಲಕ್ಷ ಆಗುತ್ತೆ ಅದ ಸಲಗೆ ಇವಾಗಲ್ಲ ವರದಕ್ಷಣೆ ಒಂದು ಒಂದ.. ಪೂರ ಸ್ಟಾಪ್ ಮಾಡ್ಬೇಕಂತ ನಾವು ಮಾಡ್ತಾ ಇದ್ವಿ ಇವಾಗೆಲ್ಲ ಅದೇ ನಡೀತಾ ಇದೆ ಒಂದು.. ಒಂದ್ ಹದನೈದು ಇಪ್ಪತ್ತು ದಿವ್ಸ ಆಯ್ತದ..
ಅಂದ್ರ ಅಂದ್ರೆ ನಿಮ್ಮ ಮದ.. ಮದುವೆಅದೇಲ್ಲಿ ನಿಮ್ ಊಟಕ್ಕೆ ಬಾಳ ಊಟ ಮಾಡ್ತರಾ ನೀವು ಮಾಂಸಾಹಾರ.
ಅ ಮಾಂಸಾಹಾರ ಒಬ್ಬೊಬ್ರು ಮಾಡ್ತಾರೆ ಒಬ್ಬೊಬ್ರು ಮಾಡಲ್ಲ.. ನಮ ಸೈಡ್ ಬೇಡ್ಕೊಂಡಿರೋರು ಮಾಡ್ತಾರೆ ಬೇಡ್ಕೊಂಡಿರೋಲ್ಲರು ಅವದ ನೈಟ್ ಮದವಿ ಊಟದ ಅದು ಬೆಳೆ ಡೇ ಮಾಡಲ್ ನಾವು ನೈಟ್ ಮಾಡ್ತವಿ..
ಹೌದಾ ಡೇ ಮಾಡದಾ..
ಹ ಡೇ ಇಲ್ಲ ನೈಟ್ ಮಾಡ್ತೀವಿ ಡೇ ಬೇರೆ ಇರುತ್ತೆ ಅದು.. ಚಿತ್ರಾನ್ನ ಚಿತ್ರಾನ್ನ ಅಂತ ನೋಡ.. ಆ ಪೂರಿ ಸ್ವೀಟ ಬೋಯಿಂದೆ.. ಕೀಡೆ ಲಾಡೂ ಹ್ಮ್.. ತರ ಎಲ್ಲ ರೈಸ್ ಮಜ್ಜಿಗೆ.. ಜೀರಾ ರೈಸ್ ಆತರ ಎಲ್ಲಾ ಮಾಡ್ತೇವಿ..
ಹ್ಮ ಹಾ
ನಮ್ ಕಡೆ ಎಲ್ಲಾ ಡಿ ಜೆ ತಂದು ಎಲ್ಲಾ ಕುಣ್ದಾಡಿ
ಹ್ಮ್ ಹ್ಮ್ ಇದು ಏನ ಕೇಳ್ಪಟ್ಟೆ ಒಂದು ಯಾವ್ದೋ ಒಂದು ಹಬ್ಬ ಮಾಡ್ತರ ಅಂತೆ ಅಂದ್ರೆ ಕೋಳಿ ಮರಿ ತೋಗಂಡು ಒಂದು ಹಬ್ಬ ಮಾಡ ಕೋಳಿ ಹಬ್ಬ ಮಾಡ್ತಾರೆ ಒಂದು
ಹೌದು ಹೌದ
ಹ ನಮ ದೋಸ್ತ್ ಒಬ್ಬ ಇದ್ದಾನೆ ಹ ಅದೇ ಮ ಅಚ್ಚಾ ನಮ್ಮ್ ಊರಲ್ಲಿ ಕೋಳಿ ಹಬ್ಬ ಇದೆ ಕಣೋ ಅಂತಂದ ಬಾ ಅಂತಂದ
ಹೌದು ಹೌದು
ಬರಕ್ ಆಗಲ್ಲಪ್ಪಾ ನಾನ್ ತುಂಬಾ ಬಿಸಿನಿ ಅಂತಂದೆ
ಹಾ ಹಾ
ಅದ ಯಾವ್ದ ಯಾವ್ ತರ ಮಾಡದ ಹಬ್ಬ ಕೋಳಿ ಹಬ್ಬ
ಕೋಳಿ ಹಬ್ಬ ಅಂದ್ರೆ ಅವಿ ಅಂದ್ರೆ ಇನ್ನೊಂದ್ ಕೋಳಿ ಎರಡು ಕೋಳಿ ಬುಟ್ಟ ಕಸಿ ಅದ ಜಗಳ ತರ ಇದ್ ಮಾಡ್ತಾರ ಜಗಳ ಆಡ್ಸ್ ಆಡ ಸ್ತರ್ ನೋಡ
ಹ್ಮ್ ಹ್ಮ್
ಹ್ಮ್ ಆತರ ಮಾಡ್ತಾರ ಯಾರ ಅದ್ರಲ್ಲಿ ಯಾರ ಯಾವತರ ಅದ್ರಲ್ಲಿ ಯಾರ್ ಗೆಲ್ ಈ ತರ ಅವ್ರು ಆ ಕೊಳಿನ್ ತಗೊಂಡ್ ಹೋಗ್ಬಿಡೋರು
ಯಾರ್ ಗೆಲ್ತಾರೆ ಅವರು ಕೊಳಿ ತೊಗಬೇಕ
ಹ್ಮ್ ತಗೊಂಡೋಗಿ ಬಿಡೋದು
ಹ್ಮ್ ಅದೇ ನೋಡಿದ್ದೆ ನಾನು
ಹ್ಮ ನಮ್ಮ್ ಊರಲ್ಲಿ ಮಾಡಲ್ಲ ನಾವು ಬೇರೆ ಊರಲ್ಲಿ ನೋಡಿದೆ ನಾವು ಮಾಡ್ತಾರೋದು ನಮ್ಮೂರಲ್ಲಿ ಅಂದ್ರೆ ಮಾಡಲ್ಲ ಅಂದ್ರೆತ ಎಲ್ಲ ಮಾಡಲ್ಲ ನಮ್ಮ್ೂರಲ್ಲಿ ಅಂದ್ರೆ ಸಿಂಪಲ್ ಅಂದ್ರೆ ಕೋಳಿ ತರದ ಸೀದಾ ಕೊಯ್ಯದ ತಿನ್ನೋದ ಅಷ್ಟ ನಮ್ದು
ಅಷ್ಟ ನ ತಿನ್ನೋದು
ಹ್ಮ್ ಅತ್ರ ನ ಆಟ ಗೀಟ ನಾಡ್ಸಲ್ಲನ
ಹ್ಮ್ ಹ್ಮ್
ನಮೂರ್ ಸೈಡ್ ಆತರ ಏನಿಲ್ಲ ಅವೆಲ್ಲ ಅವವಾಗಿಂದ ಎಲ್ಲಾ ಮುದಿಯ ಆತನವ್ರ ಎಲ್ಲಾ ತಾತನವ್ ಕಾಲಿಂದ ಆತರ ಎಲ್ಲಾ ಏನು ಮಾಡ್ಕೊಂಡ್ ಬಂದಿಲ್ಲ ಅ
ಏನೋ ಭಾಷೆ ಇಪ್ಪಿನಿಲ್ಲ ಅಂತ ಹೌದಾ
ಲಿಪಿ ಇದೆಯ ಬಟ್ ಅದು ಯಾರಿಗ ಇನ್ನ ಇದೇ ಲಿಪಿ ಬಟ್ ಯಾರಿಗಿನ ಸಿಕ್ಕಿಲ್ಲ ಅದು ಗೊತ್ತಾಗಲ್ಲ ಅದು ಲಿಪಿ ಪಿಯಂ ತಯಾರಿ
ಈಗ ಅರ್ಥ ಆಯ ಬಡೇರ್ ಭಾಷೆ ಆಡಾಗ್ಬಹುದು ನಿಮ್ ಭಾಷೆ ಈಗ ಅರ್ಥ ಆಗಲ್ಲ
ಗೊತ್ತಾಗಲ್ಲ ಅದು ಲಿಪಿ ಇದೇ ಒಂದು ಅದ ಒಂದು ಹ್ಮ ಅದ ಇನ್ನು ಯಾರ ನೀವ ಯಾರು ನೋಡಿ ಅಲ್ಲ ನಾವ್ ಅಷ್ಟೇ ನೋಡಿಬದು ಯೆಂಗಿಧೆಯಾಂತ
ಹೌದಾ ಇಲ್ಲ ಎಲ್ರರು ಅಂತಾರೆ ನಿಮ್ ಭಾಷೆ ಲಿಪಿನೇ ಎಲ್ಲಾ ನಿಮ್ ಬಾ ನಿಮ್ ಮಾತನಾಡುವ ಸಗೆ
ಹ್ಮ್ ಇದೆ ಇದೆ ಲಿಪಿ ಇದೆ..
ಅಂದ್ರೆ ನೀವು ಒಂದ ಇಾವ ಮಾತನಾಡ್ತಿರಲ್ವ.. ಹಾ ಇವಾಗ ಮಾತಾಡ್ರಲ್ಲಿ ಎರಡು ಮಿಕ್ಸ್ ಮಾತಾಡ್ತಾನೆ ಹಿಂದಿ ಮತ್ತೆ ನಿಮ್ ಭಾಷೆ
ಎರಡು ಹ ಸೇಮ್ ಇರುತ್ತೆ
ಹಾ ಹಿಂದಿ ಕೂಡ ಮಿಕ್ಸ್ ಆಗುತ್ತೆ ನೀವ್ ಮಾತಾಡ್ರಲ್ಲಿ ನೋಡಿದ್ದೀನಿ ನಾನು
ಹ್ಮ್ ಹಿಂದೇನು ಮಿಕ್ಸ್ ಆಗತ್ತೆ ಎಲ್ಲ
ಹ್ಮ್ ಅದಕ್ಕ
ಮತ್ತೇನ ಬನ್ನಿ ನಮ್ಮೂರ್ ಸೈಡ್ ಹಂಗೆ ಯಾವಾಗಾನ ಹ್ಮ್ ಆರಾಮಿದ್ದೀವಿ
ಬರ್ತೀನಿ ಬ್ರೋ ಒಂದ ದಿನ ಖಂಡಿತ ಬರ್ತೀನಿ ನಿಮ್ಊರಿಗೆ ನಾನು.. ಹಾ ಬರ್ತೀನಿ ಬರ್ತೀನಿ ಹ. ಸರಿ ಮತ್ತೆ ಯಾವಾಗ ಕಾಲ್ ಮಾಡ್ತೇವರಿ.. ಇಟ್ಲ ಹ..